ನಮಸ್ಕಾರ.
ನಮಸ್.
ಹಾ .
ತ್ತೆ.
ನಿಮ್ಮ ಧ್ವನಿ ಕೇಳಿಸ್ತಿಲ್ಲ ನಮ್ಗೆ. ಕೇಳ್ತೀಿದೆಯಾ ನಮ್ಮ್ ದ್ವನಿ.
ಹಾ ನಿಮ್ಗೆ.
ಹಾ ಇವಾಗ ಕೇಳಿಸ್ತ ಇದೆ.
ಹ್ಮ್.
ಹೇಗಿದಿಯಾ.
ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ.
ನಾನು ಚೆನ್ನಾಗಿದಿನಿ ಏನ್ ಮಾಡ್ತಾ ಇದೆ.
ಏನು ಇಲ್ಲ ಸುಮ್ನೆ ಕುೂತ್ಕೊಂಡಿದ್.
ಹೌದಾ ಹಾಗೆ ಊಟ.
ಊಟ ಆಯ್ತು ನಿಮ್ದು.
ಹ್ಮ್ ಆಯ್ತು ಏನ್ ಮಾಡತಾಯ್ಡ್ದ್ರಿ.
ಹ್ಮ್ ಇವತ್ತು ಚಪಾತಿ ಅನ್ನ.
ಹ್ಞ.
ಸಾಂಬಾರ್.
ಹಾಗೆ.
ಹ್ಮ್.
ನಮ್ಮ ಮನೆಯಲ್ಲಿ. ಅನ್ನ ಸಾರು ಅನ್ನ ಸಾರು.
ಹಾ ಹ್ಮ್ ಹ್ಮ್.
ಹ ಹ್ಮ್. ಇವತ್ತು ಹೌದು ನೀನು. ಮಾರುಕಟ್ಟೆಗೆ ಹೋಗಲು ಇಷ್ಟಪಡುತ್ತೀಯಾ.
ಹಾಂ.
ಹ .
ಹಾ ಇಷ್ಟ ಪಡುತ್ತೇನೆ.
ಹೌದಾ. ನಾನು ಇಷ್ಟ ಪಡುತ್ತೇನೆ ಯಾಕೆ ಇಷ್ಟ ನಿಮಗೆ ಅಷ್ಟು.
ಹ್ಮ್ ಅಲ್ಲಿ ಹೊಸ ತರಕ. ತರಕಾರಿ ಮತ್ತೆ ಹಣ್ಣು ಸಿಗುತ್ತೆ ಅಲ್ಲಿಸರ. ಸರಿ ಮತ್ತೆ ನಾಳೆ ಸಿಗುತ್ತೆ ಎಂದೆ.
ಹಾ ಕೇಳಿಸ್ತು ಕೇಳಿಸ್ತು.
ಹ್ಮ್.
ಹ್ಮ್ ಹೌದು ಮತ್ತೆ ನೀವು ಎಷ್ಟು ಸಲ ಮಾರುಕಟ್ಟೆಗೆ ಹೋಗುತಿಯಾ. ಅಂದ್ರ ವಾರಕೊ
ಹ್ಮ್ ವಾರಕ್ಕೆ ಒಂದು ವಾರಕ್ಕೆ ಒಂದು ಸಲ
ಕೆೇಳಸತಿಲ್ಲ ನಿಮ್ಮ ದ್ವನಿ.
ವ ಇವಾಗ.
ಹಾ ಇವಾಗ ಕೇಳಿಸ್ತಿದೆ ಹೇಳಿ.
ಹ್ಮ್ ವಾರಕ್ಕ ಒಂದ್ಸಲಿ ಹೋಗ್ತೀನಿ.
ಹಾಗೆ. ಮತ್ತೆ ನೀವ್ ಒಬ್ರೆ ಹೋಗ್ತೀರ ಏನ ಯಾರನಾದ್ರೂ ಹ ಜೊತೆ.
ಹ್ಮ್ ನಾನು ನಮ್ಮ ಅಮ್ಮನ ಜೊತೆಗೆ ಹೋಗ್ತೀನಿ.
ಹಾಗೆ.
ಹ್ಮ್.
ಹ್ಮ್ ಹೋದಾಗ ಮೊದಲು ಏನು ಖರೀದಿ ಮಾಡುತಿಯಾ.
ಹ್ಮ್ ನಾನು ತರಕಾರಿ ಖರೀದಿ ಮಾಡ್ತೀನಿ ಮೊದ್ಲು. ಮನೆಗೆ ಯ್ಯಾವು ಯ್ಯಾವು ತರಕಾರಿ ಬೇಕು ಅವೆಲ್ಲ.
ಏನು ತೆಗೆದುಕೊಳ್ಳುತ್ತೀಯಾ ಹಾಗಿದ್ದರೆ.
ಹ್ಮ್ ಹಣ್ಣು ಮತ್ತೆ ದಿನಸಿ ತೆಗೆದುಕೊಳ್ತೀನಿ.
ಹಾಗೆ.
ಹ್ಮ್.
ಮತ್ತೆ ಬೆಲೆ ಕೇಳುತ್ತಿಯಾ ಅವ್ರ್ನ ಇಲ್ವಾ.
ಹೌದು ಮೊದಲು ಬೆಲೆ ಕೇಳ್ತೀನಿ.
ಹ್ಮ್. ಬೆಲೆ ಹೋಳಿಕೆ ಮಾಡ್ತೀಯಾ ಹಾಗಿದ್ದರೆ.
ಹ್ಮ್ ಹೌದು. ಎರಡು ಅಂಗಡಿಯಲ್ಲಿ ನೋಡ್ತೀನಿ ಎಲ್ಲ ಕಮ್ಮಿ ಇರುತ್ತೋ ಅಲ್ ತಗೊನತೀನಿ.
ನಾನ್ ಯೋಚಿಸಿ ಖರೀದಿ ಮಾಡ್ತೀಯ ಹಾಗಿದ್ರೆ.
ಹ್ಮ್. ಬೇಕಿಲ್ಲದ ವಸ್ತು ಖರೀದಿ ಮಾಡ್ಬಾರ್ದು ಅಲ್ವಾ ಅದಕ್ಕೇನೆ.
ಹೌದು.
ಹ್ಮ್
ಚಿಲಾ ತೆಗೆದುಕೊಂಡು ಹೋಗ್ತಯ ಇಲ್ಲ ಅಲ್ಲಿ ಹೋಗಿ ತೆಗೆದಕೊಡ್ತೀಯಾ.
ಹ್ಮ್ ನಾನು ಬಟ್ಟೆ ಚೀಲನೆ ತೆಗೆದಕೊಂಡ್ ಹೋಗ್ತೀನಿ ಮನೆಯಿಂದ. ಪ್ಲಾಸ್ಟಿಕ್ ಚೀಲ ಬಳ್ಸ್ಬಾರ್ದು ಅಲ್ವಾ.
ಹೌದು ಅದು ಪರಿಸರಕ್ಕೆ ಒಳ್ಳೇದಲ್ಲ.
ಹ್ಮ್. ಹ್ಮ್.
ಮತ್ತೆ ಮಾರುಕಟ್ಟೆಯಲ್ಲಿ ತುಂಬಾ ಜನರು ಇರುತ್ತಾರೆ ಅಲ್ವಾ.
ಹೌದು ವಿಶೇಷವಾಗಿ ಭಾನುವಾರ ತುಂಬಾ ಜನರು ಇರ್ತಾರೆ.
ಹ್ಮ್ ಹೌದು. ನಮ್ಮಜಾಗ್ರತೆಯಿಂದ ಇಟ್ಕೊಳ್ಳಬೇಕು ಹಾಗಿದ್ದರೆ ನಾವು
ಹೌದು ತುಂಬಾ ಮುಖ್ಯ
ಹಾಗಿದ್ದರೆ ಇವೆಲ್ಲ ಖರೀದಿ ಮುಗಿದ ಮೇಲೆ ಏನ್ ಮಾಡ್ತೀಯಾ
ಹ್ಮ್ ಎಲ್ಲ ಖರೀದಿ ಮಾಡಿದ್ಮೇಲೆ ಏನೇನ್ ಬೇಕು ಅಂತ ಆಮೇಲೆ ಮನೆಗ್ ಹೋಗ್ತೀನಿ
ಹಾಗೆ
ಹ್ಮ್
ತರಕಾರಿ ಸ್ವಚ್ಛವಾಗಿ ತೊಳಿಯಬೇಕು ಅಲ್ವಾ ತಗೊಂಡ್ಮೇಲೆ
ಹ ಹೌದು ತಗೊಂಡೋದ್ಮೇಲೆ ಫಸ್ಟ್ ಚೆನ್ನಾಗ್ ತೊಳೆ್ದಿಟ್ಟು ಮತ್ತೆ ಅಡಗೆ ಮಾಡ್ಬೇಕು ಹ್ ಕೆಲವೊಂದ್ಸರಿ ಅಡ್ಗೆ ಮಾಡಕ್ ಮುಂಚೆನು ತೊಳದ್ರೆ ಒಳ್ಳೇದು
ಮರುಕಟ್ಟೆಗೆ ಹೋಗುವುದು ಒಳ್ಳೆ ಅನುಭವ
ಹೌದು ತುಂಬಾ ಉಪಯೋಗ ಆಗುತ್ತೆ ಮಾರುಕಟ್ಟೆಗೆ ಹೋದ್ರೆ
ಹ ನಾನು ಚಿಕ್ಕವನ್ದಾಗ ನಮ್ಮ ಅಜ್ಜಿಯ ಒಂದಿಗೆ ಹೋಗುತ್ತಾ ಇದ್ದೆ ವಾರಕ್ಕೆ ಒಂದು ದಿನಷ್ಟು
ಹಾ
ಆಹ ನಮ್ಮ ಊರಿನಲ್ಲಿ ಮಾರುಕಟ್ಟೆ ಆ ಮಾರುಕಟ್ಟೆಯಲ್ಲಿ ಎಲ್ಲ ಇಡ್ತಾ ಇದ್ರು ಅದು ಶುಕ್ರವಾರ ಮಾತ್ರನೇ ಒಂತರ ಇನ್ನೆಲ್ಲೂ ಇಲ್ಲ
ಹ್ಮ
ಆಮೇಲೆ
ಹ್ಮ್
ಹನ್ನ ಹೋಗ್ತಿದ್ರರು ನಮ್ಮ್ ಅಜ್ಜಿ ಒಂದ್ ನಾಲ್ಕು ಐದು ಅಂಗಡಿ ಸುತ್ತ ಹೋಗ್ತಾ ಇದ್ರು ಅವರು ಅವರು ಗೆಳೆಯರು ಇರ್ತಾರೆ ಗೆಳತಿಯರು ನಮ್ಮ ಅಜ್ಜಿಯ ಗೆಳೆಯತಿಯರು ಅವರೆಲ್ಲ ಮಾರುಕಟ್ಟೆಯಲ್ಲಿ ಅಂಗಡಿ ಹಿಡ್ದ ಇದ್ರು ನಮ್ಮ ಅಜ್ಜಿ ಹೇಗೆ ಅಂದ್ರೆ ಅವರು ಮೂವತ್ತು ರೂಪಾಯಿ ಹೇಳಿದ್ರೆ ಕೆಜಿ ಇಲ್ಲ ಏನ್ ಮೂವತ್ ರೂಪಾಯಾ ಅಂತ ಹೇಳ್ಬಿಟ್ಟು ಇಪ್ಪತ್ತು ರೂಾಯ ಬರಿ ಹದಿನೈದು ರೂಪಾಯಿ ತೋಗ್ಲಾರು ಅರ್ಥ ಆಯ್ತಾ ಹ್ಮ್ ಯಾಕಂದ್ರೆ ಅವರು ಗೆಳೆಯರೇ ಅಲ್ವಾ
ಹ್ಮ್
ಹಾಗೆ ಹಾಗೆ ತಗೊಂತಾಯ್ತು ನಾವು ವಾರ ಕೊಳಿಲ್ಲ ಆಮೇಲೆ ನಮ್ಮ ಪಕ್ಕ ಪಕ್ಕೂದೂರಲ್ಲಿ ಅ ಭಾನುವಾರ ಹಂಗೆ ಒಂದೊಂದು ಊರಲ್ಲಿ ಒಂದೊಂದು ವಾರ ಬೇರೆ ಬೇರೆ ಊರವರೆಲ್ಲ ಬಂದಿಡ ತಾ ಇದ್ರು ಮಾರುಕಟ್ಟೆಯಲ್ಲಿ
ಹ್ಮ
ಆಗಿತ್ತು ನಮ್ದು ಅ ಹೇಗೆ ಅಂದರೆ ನಗರ ಜೀವನ ಅಲ್ಲ ನಮ್ದು ಹಳ್ಳಿಯ ಜೀವನ ವಾರಕ್ಕೊಂದು ದಿನ ಹೋಗಿ ಖರೀದಿ ಮಾಡಿ ಬರದು ಮನೆಗೆ
ಹ್ಮ್
ಚನಾಗಿತ್ತು ನನ್ನ ತರ ನಾಟಕ ಯಲ್ಲಾ ಆಡ್ತಾಇದ್ರು
ಹಾ
ಹ್ಮ್ ತುಂಬಾ ಚೆನ್ನಾಗಿತ್ತು ಹಳ್ಳಿಯ ಜೀವನ
ನಮ್ಮೂರಲ್ಲಿ ಭಾನುವಾರ ಇರುತ್ತೆ ಸಂಜೆ ಎಲ್ಲ.
ಭಾನುವಾರ.
ಹ್ಮ್.
ನಮ್ಮೂರಿನಲ್ಲಿ ಶುಕ್ರವಾರ ಸಂಜೆ ಅದು ಆರೂವರೆ. ಆರೂವರೆ ಅಷ್ಟೆ ನಂತರ ಇರುವುದಿಲ್ಲ. ಹೌದು.
ನಮ್ಮ ಊರಲ್ಲಿ ದಿನಾನೂ ಇರುತ್ತೆ ಆದರೆ ಭಾನುವಾರ ತುಂಬಾ. ಬೆಳಗ್ಗೆಯಿಂದಾನೇ ಇರುತ್ತೆ. ಎಲ್ಲಾ ಊರವರು ಬಂದು ಒಂದ್ ಜಾಗ ಹತ್ರ ಇಡ್ತಾರೆ ಅವಾಗ.
ಹ್ಮ್ ಹೌದು.
ಹ್ಮ್.
ಮತ್ತೆ ಹೇಳಿ.
ಹ್ಮ್ ನೀವ್ ಹೋಗಿದ್ದೀರಾ ಮಾರುಕಟ್ಟೆಗೆ.
ಹೌದು ನಾನು ಚಿಕ್ಕವನು ಇದ್ದಾಗ.
ಹ್ಮ್ ಇವಾಗ.
ನನಗೆ ಅಷ್ಟೇ ನೆನಪಿದೆ ಆದರೆ ನನಗೆ ಅದು ಏನೇನ್ ಮಾಡಬೇಕು.
ಹ್ಮ್.
ಖರೀದಿ ಮಾಡಿದ್ಮೇಲೆ ಎಲ್ಲ ಗೊತ್ತಿರ್ಲಿಲ್ಲ ಅದ್ಕೆ ನಿಮ್ಮ್ ನಾ ಕೇಳಿದೆ. ಚಿಕ್ಕವನಿದ್ದಾಗ ಹೋಗಿದ್ದೆ ನಂತರ ಸ್ವಲ್ಪ ದೊಡ್ಡವನ್ ಆಗ್ತಾ ಇರಬೇಕಾದ್ರೆ ನಗರಕ್ಕೆ ಬಂದ್ಬಟ್ಟೆ.
ಹ್ಮ್ ಹ್ಮ್.
ಹೌದು. ಆಮೇಲೆ ನಂತರ. ಹ್ಮ್ ದಿನ ನಾನೇ ತಗೋ ಬರೋದು.
ಹಾ.
ಆದರೆ ನೀವು ಹಳ್ಳಿಯಲ್ಲಿ ಇರುವುದಲ್ವಾ.
ಹಾ ಹಾ.
ಸ್ವಲ್ಪ ಮಾರುಕಟ್ಟೆ ಅದು ನಮ್ಮ ಊರಿನಲ್ಲಿ ಸಂತೆ ಅಂತ ಹೇಳ್ತಿವಿ. ಸರ
ಹ್ಮ್. ಹಾಗೆ ಹ್ಮ್ ಗೊತ್ತು ನಮ್ಮೂರಲ್ಲೂ ಸಂತೆ ಅಂತಾನೇ ಹೇಳ್ತಾರೆ.
ಹೌದಾ.
ಹ್ಮ್.
ಹ್ಮ್ ಹಾಗೆ.
ನಮ್ಮೂರ್ ಸಂತೆಗಿಂತ. ನಮ್ಮ್ ಅಜ್ಜಿ ಊರ್ಗ್ ಹೋಗ್ತಾ ಇದ್ರಿ ಅಲ್ಲಿ ಚೆನ್ನಾಗಿರ್ತ ಇತ್ತು ಸಂತೆ. ಆ ಊರಲ್ಲಿ ಏನು ಸಿಗಲ್ಲ. ಸಂತೆ ಇದ್ದಾಗೆನೆ ಎಲ್ಲಾ ತಗೋಬಿಡ್ಬೇಕು ಆಮೇಲೆ ಒಂದು ಚಿಕ್ಕು ಅಂಗಡಿ. ಕೂಡ ಇರಲ್ಲ ಹ್ಮ್.
ನಾವು ಇವಾಗ ಏನಾದ್ರೂ ಒಂದು ಅಂಗಡಿಗೆ ಬರ್ಬೇಕು. ಏನಾದ್ರು ತಗೋಬೇಕು ಅಂದ್ರೆ. ಹ್ಮ್ ಹ್ಮ್ ಹ್ಮ್ ಇತ್ ಕಡೆ ಮೂರ್ ಮೈಲಿ ಬರ್ಬೇಕು.
ಹ್ಮ್.
ಎರಡ್ ಮೈಲಿ ಬರ್ಬೇಕು ಯಾವ್ದಾದಾರೂ ಚಿಕ್ಕ ಅಂಗಡಿ ಸಿಗುತ್ತೆ ನಿಮ್ಗೆ. ಎರಡು ಮೈಲಿ ನಡ್ಕೊ ಬರ್ಬೇಕು ಇಲ್ಲ ನಿನ್ಗೆ ಬೇರೆ. ಏನಾದ್ರು ಈ ಪುಡಿ ತಗೋಬೇಕು ಉಪ್ಪು ತಗೋಬೇಕು ಕರ್ಪೂರ ತಗೋಬೇಕು ಅಂದ್ರೆ. ಒಂದು ಮೈಲಿ ನಡೀಬೇಕು.
ಹ್ಮ್.
ಹಾಗೆ ನಿನ್ಗೇನಾರ್ ತರಕ್. ಗಾಡಿ ಅದು ಇದು ತಗೋಬೇಕಂದ್ರೆ ಎರಡು ಮೂರ್ ಮೈಲಿ ನಡಬೇಕ್ ನಾವ ನಮ್ಮ ಊರಿಗ್ ಗೆ ಬಸ್ ನಿಲ್ದಾಣಕ್ಕೂ ನಾವು ಎಷ್ಟು ನಾಲಕ್. ದ್ರಿಂದ ಐದು ಮೈಲಿ ನಡೀಬೇಕು.
ಹ್ಮ್ ಹ್ಮ್.
ಅಷ್ಟು ಹಳ್ಳಿ ಒಳಕ್ಕೆ ಊರು ಒಳಕ್ಕೆ ಇರೋದು ಇವಾಗಿಲ್ಲ ಒಂದ್. ಒಂದು ಮೈಲಿ ನಡೆದ್ರೆ ಅಷ್ಟೇ ಬಂದ್ಬಿಡುತ್ತೆ ಅಲ್ಲಿ. ಅಂದ್ರೆ ಈ ಸಮಯಕ್ಕೆ ಈ ಬಸ್ಸು ಈ ಬರುತ್ತೆ ಬಸ್ಸು.
ಹ್ಮ್ ಹ್ಮ್ ಹಾ.
ಹಾಗೆ ಇಲ್ಲಾಂದ್ರೆ ಯಾರೋ ಒಬ್ರು ಹೋಗ್ತಾ ಇರ್ತಾರೆ.
ಹ್ಮ್.
ಅವರು ಅತ್ತುಸ್ಕೊಂಡ ಕರ್ಕೊಂಡು ಹೋಗ್ಬಿಡ್ತಾರೆ.
ಹಾ.
ಇವಾಗ ಮನೆ ಮನೆಗೂ ವಾಹನಗಳಾವೇ.
ಹೌದು.
. ಮತ್ತ.
ಹ್ಮ್.
ಹೇಳಿ.
ಮುಂಚೆ ಸಂತೆಗಳೆಲ್ಲಾ ಚೆನ್ನಾಗಿರ್ತಾ ಇತ್ತು ಇವಾಗ ಬೇರೆ. ಬೇರೆ ಬೇರೆ ತರ ಇವೆ ಆದ್ರೆ ಹಳ್ಳಿಗಳಲ್ಲಿರೋ, ತರ ಅದು ಚೆನ್ನಾಗಿರ್ತ ಇತ್ತು.
ಹೌದು ಯಾಕೆಂದರೆ ಅವರು ಅವ್ರ ಬೆಳೆಯನ್ನ ತಗೋಬಂದು ಮಾಡತ್. ರೆ ಸಂತೆಯಲ್ಲಿ ಇಲ್ಲಾದರೆ. ಯಾವತ್ತಿಂದೋ ಬರುತ್ತೋ ಏನು ಗೊತ್ತೇ ಇಲ್ಲ ಅದಾದ್ರೆ ಅವರು ಅವ್ರ. ಬೆಲೆ ತೊಂಬಂದ್ ಮಾರ್. ಅವರ ಇದ್ರಲ್ಲೇ ಏನೋ ಅವರ ಭೂಮಿಯಲ್ಲಿ ಬೆಳೆದಿರೋದೆ.
ಹ ಹೌದು.
ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯ್ತು.
ನಂಗು ಕೂಡ ತುಂಬಾ ಸಂತೋಷವಾಯ್ತು.
ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ ಧನ್ಯವಾದಗಳು.
ನಿಮಗೂ ಧನ್ಯವಾದಗಳು.